ಹಂತನಿರ
ಹಲೋ ಕೇಳಸ್ತತ.
ಹಾ ಕೇಳಿಸ್ತಾ ಇದೆ ಹೇಳು.
ಹಲೋ ಈ ಅ ಏನಯ್ತಂದ್ರ ಆಲ್ರೆಡಿ ಒಂದ ಇದ ಆಯ್ತ ಅದು ಅವಾಗ್ಲೇ ಕಟ್ ಮಾಡಿ. ಟ್ರೈ ಮಾಡಿ ಹೋಯ್ತದು ಒಂದು.
ಹ ಆಯ್ತ ಈ ಏನ ಆಯ್ತ ನಿಂಗ್ ಲಾಸ್ ಆಯ್ತಾ.
ಏ ಏನಿಲ್ಲ ಆತರ ಇಲ್ಲ ಏನಿಲ್ಲ. ಊಟ ಮಾಡಿದ್ರಿ.
ಹಾ ಊಟ ಮಾಡಿ ಹಚ್ಚತಿದ್ದ ನಮ್ ಫ್ರೆಂಡ್ಸ್ ಸ್ವಲ್ಪ ಇಂಗ್ಲೀಷ್ ಇವಾಗ ಮಾತಾಡಿ ನನ್ಗೆ ಸೊ ನಿಂಗು ಕೂಡ ಇಂಗ್ಲಷ್ ನಲ್ಲೆ ಮಾತಾಡುದನಾ?
ಹೌದಾ ಏ ಇದ್ರಲ್ಲಿ ಇವಾಗ ಏನಂದ ಇದೆ ಇಂಗ್ಲಲಿಷ್ ಅಲ್ಲಿ ಯಲ್ಲಾ ಏನು ಮಾತಾಡಕ್ ಹೋಗ್ಬೇಡಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕನ್ನಡದಲ್ಲಿನೇ ಮಾತಾಡಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಂದ್ರೆ ನಾನು ಆಮೇಲೆ ನಿಮ್ಗೆ ಮತ್ತೆ ಕಾಲ್ ಕರೆ ಮಾಡಿ ಮಾತಾಡ್ತೀನಿ.
ಓಕೆ
ಸೋ ಹಾ ಅದಕ್ಕೆ ನೀವ ಏನ್ ಮಾಡ್ಬೇಕಂದ್ರೆ
ಈಗ ನಿಮ್ದ ಏನಾರ ಕತ್ತಿ ಹೇಳುದ್ರಿ
ಏನ್ ಹೇಳಿ ನಾನು ಏನು ಇವತ್ತೇನೋ ಮಾಡಿಲ್ಲ.
ಏನಾದ್ರು ಹೇಳ್ಬೇಕಂದ್ರ ಟಾ ಯಾವ್ದು ವಿಷಯ ಯಾವದ್ರ ಬಗ್ಗೆ ಮಾತ ಬೇಕಂತ ಸ್ವಲ್ಪ
ಗೊತ್ತಾ ಹೋಗಲ ಬಿಡು ನನ್ ಫ್ಯೂಚರ್ ಬಗ್ಗೆ ಕೇಳಿ ನಾ ಏನ್ ಮಾಡ್ಬೇಕು ಓದಕ್ ಇಂಟ್ರೆಸ್ಟ್ ಬರ
ಹೊಡಿತೇನೆ ಇವಾಗ ಏನಂದ್ರ ಓದಕ್ಕೆ ಎಲ್ಲರಿಗೂ ಹಂಗೆ ಆಗ್ತಿರುತ್ತ ಯಾಕ ಹು ಒಂದೇ ಕಡೆ ಕುಂತು ಅದ್ರ ಬಗ್ಗೆನೆ ಯೋಚನೆ ಮಾಡಿ ಮಾಡದ ಅಂದ್ರ ಯಾರಿಗಾದ್ರೂ ಕಷ್ಟನೇ ಹಂಗಂತ ಆ ಟೈಮ್ ವೇಸ್ಟ ಮಾಡ್ಕೊಂತ ಇದ್ರೆ ಏನು ಆಗಲ್ಲ ನೀವು ನಂಗೆ ಹೇ ಹೇಳ್ತಾ ಇರ್ತೀರಲ್ಲಾ ಓದ್ಕೊ ಹಂಗೆ ಹಿಂಗೆ ಅಂತಾ
ಹೆಂಗೆ ನೀವು ಯೋಚನೆ ಮಾಡ್ಬೇಕಪ್ಪಾ ನಮ್ದೇನು ನಡಿಯುತ್ತೆ
ನಿಮ್ದ ನಡೀತದಾ ಹಾ ನಿಮ್ದಾ ನಡಿ ಹಂಗ ಹೇಳ್ದೇನ್
ಹೇಳಿದ್ದ ಹೇಗಂದ್ರೆ ನಂದ ಇನ್ನು ಮೂರು ವರ್ಷ ಇದೆ ಅಲ್ಲಾ ಅದಕ್ಕೆ
ನಮ್ದುಲ್ಲಾ ಲೈ ಪಾ ಲಾ ಇದು ಕಡೆ ವರ್ಷ ಅಲ್ಲ
ಹ್ಮ್ ಮತ್ತು ಏನಂದ್ರ ಇವತ್ ಏನೇನ್ ಕಲ್ತ್ ಬಂದಿದ್ವಿ ಕ್ಲಾಸ್ ಅಲ್ಲಿ
ನಾವು ಇವತ್ತು ಅದು ಎಕ್ಸ ಎಲ್ ಸೀಟ್ಸ ಅಂತ ಇರ್ತಾವ
ಹಾ
ಅದ್ರಾಗ ನಾನ ಸೆಲ್ಲಿಂಗ್ ಶೀಟ್ಸ್ ಕಲ್ತ ಬ್ಯಾಲೆನ್ಸ ಶೀಟ್ ಕಲಿತ ಇನ್ನೊಂದು ಬಿಲ್ಲಿಂಗ್ ಶೀಟ್ಸ ಈಗ ಇನ್ ಟು ಹು ಅದ ಕಲ್ತ್ರೆ ಎಕ್ಸೆಲ್ ಮುಗಿತದ
ಮತ್ತೆ ಆ ಕಡೆ ಬೇಸಿಕ್ ವರ್ಡ್ ಪ್ಯಾಡ ನೋಟ್ ಪ್ಯಾಡ್ ಕಂಪ್ಲೀಟ್ ಮತ್ತ ಎಂ ಎಸ್ ವರ್ಡ್
ಹಾ ಎಲ್ಲ ಮತ್ತ ನಿಮ್ಮ ನಿಮ್ ಕಾಲೇಜ್ ಅವರೆಲ್ಲಾ? ಇವಾಗ ನೆಕ್ಸ್ಟ ಅಂ ಕಾಲೇಜಿಗ್ ಬಂದ್ಮೇಲೆ ಕಂಪ್ನಿ ಎಲ್ಲಾ ಬರ್ತಾ ಇರ್ತಾವಲ್ಲಾ ನಿಮ್ಗ
ಹಾ ಇಂಟ್ರೂ ಪ್ರಾಬ್ಲಮ್ ಆಗ್ತಾ ಇದೆ ನಂಗೆ.
ಹಾ ಆಗುತ್ತಲ್ಲಾ ಅದಕ್ಕರಿ ಎಷ್ಟ್ ಬರ್ತೊ ಬರ್ಲಿ ಹಂಗೆ ಮಾತಾಡಿ. ಕನ್ನಡ ಪೂರ್ತಿ ತಿ ಮಾತಾಡಿದ್ರೆ ಪೂರ್ತಿ ರೊಕ್ಕ ಬರುತ್ತ ಇಲ್ಲಾಂದ್ರೆ ಕಡಿಮೆ ಬರುತ್ ಅಷ್ಟೇ. ಎಷ್ಟು ಆಗುತ್ತೋ ಅಷ್ಟ್ ಆಗ್ಲಿ ಅದು ಒಂದ್ ಕಾಲ್ಗೆ ಏನ್ ಎಂಬತ್ತೈತೆ ಅದ್ ನಾವು ಎಷ್ಟು ಇಂಗ್ಲಿೀಷ್ ಯೂಸ್ ಮಾಡ್ತೇವಲ್ಲಾ ಅಷ್ಟ್ ಟು ಕಡಿಮೆ ಆಗುತ್ತದು.
ಎಂಬತ್ತಿದ್ದಲ್ಲಿ ಎಪ್ಪತ್ ರೂಪಾಯ್ ಹಾಕ್ಬೋದು.
ಹಾ ಹಂಗೆ ಏನಾದ್ರು ಮಾಡ್ತಾ ಇರ್ತಾರ್ ಹಂಗೆ ಅವ್ರು. ಅದ್ರ್ ಬಗ್ಗೆ ಜಾಸ್ತಿ ಯೋಚ್ನೆ ಮಾಡಿದ್ರೆ ಇವಾಗ. ಏನು ಆಗಲ್ಲ ಅದಿಕ್ಕೆ ಎಷ್ಟ್ ಆಗುತ್ತೋ ಅಷ್ಟ್ ಕನ್ನಡದಲ್ಲಿನೇ ಮಾತಾಡ್ಬೇಕು. ಆದ್ರೂ ಕನ್ನಡದಲ್ಲಿನೇ ಮಾತಾಡಕ್ ಚೆನ್ನಾಗಿರುತ್ತೆ ಅಲ್ಲ. ಏನಾದ್ರೂ ಹೇಳ್ರಿ.
ಹ
ಬೇಗ್ ಬೇಗ ಮಾತಾಡ್ಬೇಕಪ್ಪಾ ಹೆಂಗ್ ಮಾತಾಡ್ತೀರಂದ್ರ
ಇವತ್ ನಮ್ ಮಮ್ಮಿಗೆ ರಿಂಗ್ಟೋನು, ನಮ್ಮಮ್ಮಿಗೆ ರಿಂಗ್ಟೋನ್ ಇಟ್ಕೊಡಿನಿ.
ಆಹ್ ಹಾ
ಅದು ಯಾವ್ದೋ ಶಿವದ್ ಹಾಡೈತಲ ಸೊ ನಮ್ಮಮ್ಮಿಗ್ ಅದೇ ನಾ ಇಟ್ಕೊಂಡಿ ಬಟ್ ಮಮ್ಮಿಗೆ ಕೊಟ್ಟ
ಏನಾದ್ರು ಇರ್ಲಿ ಒಟ್ ನಲ್ಲಿ ಕೇಳಕ್ ಇದೆ ಅಲ್ಲ ಅಂತ ಅಷ್ಟೆ ಹಾ ಹಾ.
ಹಾ ಚೆನ್ನಾಗೈತ್ ಅಂದ್ರು, ಹತ್ತನ್ಗೆ ಅದು ಹಾಡ ಇಲ್ಲೇನು ಶಿವಲಿಂಗದು, ಅದು ಮಹಾಪ್ರಾಣ ದೀಪಂ ಅಂತ ಐತಲ್ಲ.
ಹಾ, ಹಾ ಹಾ ಹಾ, ಹಾ
ಇಲ್ಲ ನಂಬಲ್ಲಿ ಇದಂದ್ರೆ ಇಡ್ತೀನಿ ಅಂತಂದೆ. ಆಯ್ತ್ ಇಡಪ್ಪಾ ಅಂತಂದ್ರು. ಹ್ಮ್ ಮತ್ತೇನಿಲ್ಲ ಹ್ಮ್ ಅದ ಇಷ್ಟ ಮಾಡಿದ್ದೀನಿ. ಹ್ಮ್ ನನ್ ಫ್ರೆಂಡ್ ಫೋನ್ ಹಚ್ಚಿದ್ರು ಉದ್ರಿ ಮಾತಾಡಕ್ಕೆ, ಆಹ್
ಸುಮಿತನ್ನ?
ಸುಮಿತ್, ವಿನೋದ್, ಆನಂದ್. ಶಿರ್ದರ್ ನಾ
ಎಲ್ಲಾ ಫುಲ್ಲು, ಎಲ್ಲಾ ಸೇರಿ ಮಾತಾಡಿದ್ದ ಇವತ್ತ
ಇಲ್ಲ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್, ಎ ಸಾರಿ ಬೇರೆ ಬೇರೆ ಬೇರೆ ಬೇರೆ ಬೇರೆ
ಆಹ್, ಬೇರೆ ಬೇರೆ ಮಾತಾಡಿದ್ದ ಹ ಹಾ.
ಅವ್ರಿಗೆ ಒಬ್ ಒಬ್ಬನ್ ಗೂಡ ಹ ಒಬ್ಬಂಗೂಡ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಮೆ ಟ್ವೆಂಟಿ ಮಿನಿಟ್ಸ್ ಮೇಲೆ ಮಾತಾಡೀನಿ.
ಹಾ ಹಾ ಒಬ್ಬೊಬ್ರಿಗೆ ಇಪ್ಪತ್ ಇಪ್ಪತ್ ನಿಮ್ಷ ಮಾತಾಡ್ಬೇಕು.
ಹಾ ಅದ್ರಲ್ಲಿ ಕೇಳಕ್ ಹೋಗ ಬೇಡ ಇವತ್ತು ಏನೇನ್ ಮಾತಾಡಿ ನನಗೆ ಗೊತ್ತಿಲ್ಲ ಪ್ಪ ಅದ್ರ ನಿನೊಬ್ಬಕಿ ಮೆಸೇಜ್
ಕೂಡಿಸಿಟ್ಟಿರೋದೆಲ್ಲ ಒಂದೇ ಸಲ ಮಾತಾಡ್ಬ ಬಿಟ್ಟಿದೀರಿ ಹಂಗಿದ್ರೆ
ಹಾ ಏನು ಹ್ಮ ಇದು ನಿಮ್ ಆದ ಟೈಮಿಗೆ ಇದು ನಂದು ಇದು ನಿನ್ ನಂದ ಫೋನ್ ಜಂಗಮ್ಮ ಗಂಟೆ ಇರ್ತಲ್ಲ ಅದ ಅದ್ರ ಸ್ಕ್ರೀನ್ ಜಂಗಮ ಗಂಟೆ ಅಂದ್ರೆ ಗನ ಕ ಇಂಗ್ಲಿಷ್ ಅಲ್ಲಿ ಮೊಬೈಲ್ ಸುತ್ತ ಹ ನನಗೆ ಗೊತ್ತ ನನ್ಗ ಸ್ವಲ್ಪ್ ಕನ್ನಡ ವರ್ಡ್ ಬಾಳ್ ಗೊತ್ತವ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಮಾತಾಡಾಗ ಯಾಪ್ ನನ್ ಸ್ಕ್ರೀನ್ ಯಾವತ್ ಚಾಲೂನೇ ಇರ್ತದ
ಹಾ ಹಂಗೆ ಇರುತ್ತದು ಅಂದ್ರೆ ಇದ್ರಲ್ಲಿ ಎಷ್ಟು ನಿಮಿಷ ಆಗಿದೆ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಹಂಗಿರುತ್ತದ
ಏ ನಾವೇ ಅಂದಾಜ್ ನೋಡಿ ಬ ಬಂದ್ ಮಾಡಕ್ ಆಗಲ್ಲ
ಅದ್ರಲ್ಲಿ ಇಲ್ಲ ಇವಾಗ ಆರ್ ನಿಮಿಷ ಅಲ್ಲ ಅದ
ಹ್ಮ್
ಹತ್ತ ನಿಮಿಷ ಆಗ್ಬೇಕಲ್ಲ ಮತ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ನಿಮ್ದೆ ಹೇಳಿ ನಾಳೆ ಹ್ಯಾಪಿ ಜರ್ನಿ ಮತ್ತೆ
ಇವಾಗ ಕನ್ನಡ ಹಾ ಆರ್ ಗಂಟೆಗೆ ಹೋಗ್ಬೇಕು ಬೆಳಿಗ್ಗೆ ಹೆ ನಮ್ಮ ಪಪ್ಪಾ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ನಾಲ್ಕೂವರೆ ಅಥವಾ ಐದ್ ಗಂಟೆಗೆ ಮಾಡ್ತಾರೆ ಫೋನ್ ಮಾಡ್ತಾರೆ ಆಮೇಲೆ ಎದ್ಬಿಟ್ಟು ಸ್ನಾನ ಮಾಡಿ ಆಯ್ತು ಬೆಳಿಗ್ಗೆ ಆರ್ ಗಂಟೆಗೆ ಐತೆ ಬೆಳಗಮ ಬಸ್
ಹ್ಮ್ ಈ ಡೈರೆಕ್ಟ ಬಸ್ಸಗೆ ಕುಡ್ತತಿ ಬೆಳಗಾವ ಟು ಇಲ್ಗಲ್ಗ
ಇಳಕಲ್ ಟು ಬೆಳಗಮ್ಮ
ಹು ಈ ಯಾಡು ಒಂದೇ ಬಿಡು ಬ ಆ ಆದ್ರ ನೀವು ಇರತಿತ್ತ
ಹು ದಾರಿ ಬೇರೆ ಅಲ್ಲ ಅದಕ್ಕೆ ನಾನು ಹಂಗ ಹೇಳಿದ್ದಷ್ಟೇ ಹಾ ಆಯ್ತು
ನಿದ್ದೆ ಬರೋದಿಲ್ಲ.
ನಾನ್ ಅನ್ಕೊಂಡಿದ್ದೀನಿ ಬಾಗಲಕೋಟೆವರೆಗೂ ಅಷ್ಟೇ ಹೋಗೋಣ ಯಾಕಂದ್ರೆ ಅವರು ನಾಷ್ಟ ಮಾಡಕಂತ ಅಲ್ಲಿ ವೇಟ್ ಮಾಡ್ತಾರ ಟ್ವೆಂಟಿ ಟು ತರ್ಟಿ ಮಿನಿಟ್ಸ ಯಾ ಅದಿಕ್ಕೆ ಬೇಡ ಅಂತ ಅನ್ಕೊಂಡಿದೀನಿ ಅಲ್ಲಿ ಆ ಡೈರೆಕ್ಟ ಬೇರೆ ಬಸ್ ಇಟ್ಕೊಂಡು ಮತ್ತೆ ಜಾಸ್ತಿ ಸಿಕ್ತಾವಲ್ಲ ಬೆಳಗಂ ಬಸ್ ಬಾಗಲಕೊ
ನೀನ್ ನಾಳೆ ಎಷ್ಟ್ಟೂರಿ ಇಳ್ಬೇಕ ಹೇಳ
ಆ ಇಲ್ಲಿಂದ ಬಾಗಲ್ಕೋಟ್ ನವನಗರ ಅಲ್ಲಿಂದ ಅ ನಮ್ಮೂರ್ ಹತ್ರ ಚಂದರ್ಗಿ ಅಂತ ಬೆಳಗಂ ಬಸ್ ಸಿಕ್ಕಿದ್ರೆ ಚಂದರ್ಗಿ ಸಿಕ್ಕಿಲ್ಲ ಅಂದ್ರೆ ಲೋಕಾಪುರ್ಗಿಳಿದು ಲೋಕಾಪುರ ಅಲ್ಲಿ ಮತ್ತೆ ನಮ್ ಸೈಡ್ ಹೋಗೋದು ಯಾವ್ದಾದ್ರು ಇದ್ರೆ ಅಲ್ಲಿ ಹತ್ಬೇಕು ಅಷ್ಟೆಲ್ಲ ಚೇಂಜ್ ಮಾಡಲ್ಲ ನಾನು ಹ
ನಿಮ್ದ ಏಲ್ಲ ಅದ್ರ ಇಲ್ಲ ಸ ಇದು ನಿಮ್ದು ಊರ್ ಹೆಸರೇನು ನಿಮ್ದು ಊರು ಹೆಸರ್ ನಿಮ್ದು ಊರು ಹೆಸರು
ಊರ ಹೆಸರು ನಮ್ದು ಹಿರೇಕೊಪ್ಪ ಅಂತ ಹಳ್ಳಿ ಚಂದ್ರಗಿರಿ ಹತ್ರ
ಚಂದ್ರಗಿರಿ
ಚಂದರ್ಗಿ ಬೆಳಗಂಕ ಹ ಬೆಳಗಮ ಕ ಹೋಗೋದಾರಿಯಲ್ಲಿ ಚಂದರ್ಗಿ ಹೋಬಳಿ ಹಾ ಹಳ್ಳಿ ಹಿರೇ ಕೊಪ್ಪ ಕೊಪ್ಪ ಅಷ್ಟೆ ಹೀರೆ ಕೊಪ್ಪ
ಹ
ನಮ್ಮ್ ಮೂರ ಹತ್ರ ಮೂರ ಇದೆ ಒಂದು ಚಿಕ್ಕೊಪ್ಪ ಇನ್ನೊಂದು ಹಿರಕೊಪ್ಪ ಇನ್ನೊಂದು ಬಗೋಜಿಕ್ಕ ಕೊಪ್ಪ ನಮ್ದಿರೋದು ಹಿರಕೊಪ್ಪ
ನಿಮ್ಗೆ ನಾದ್ರರು ಲಾಸ್ ಐತಾ ಆಗಳೇ ನಾನು ಕಟ್ ಮಾಡಿದಕ್ಕೆ
ಇಲ್ಲ ಅದೇನಂದ್ರೆ ಇವಾಗ ನಾನ್ ಆರ್ ಕ ಆರು ಕರೆ ಮಾತಾಡಿದ್ರೆ ಆ ನಿಮಗೂ ತ್ರೀ ಹಂಡ್ರೆಡ್ ಮತ್ತೆ ಇವತ್ ಗೌರಿಗೆ ಆರುಗ್ ಮಾತಾಡಿದ್ದಕ್ಕೆ ತ್ರೀ ಹಂಡ್ರೆಡ್ ಬಂತ
ಬಟ್ ಐ ಡೋಂಟ್ ಹ್ಯಾವ್ ಇ ಲ ಆ ನಂದ ನಂದ ಅಕೌಂಟ್ ಇಲ್ಲಲ್ಲ ಇದ್ರಲ್ಲಿ ಹೆಂಗೆ ಬರುತ್ತೆ ನಿಂಗೆ
ಇದ್ರಲ್ಲಿ ಇವಾಗ ನೀವು ನೀವು ಮಾತಾಡ್ತಾ ಇದ್ದೀರಿ ಅಲ್ಲ ಸೊ ನಿಮ್ಗೂ ಬರ್ತಾ ಬರುತ್ತಿದು ಈಗ ನೀವು ಬರೀ ಕೆಲ್ಸ ಮಾಡಿಲ್ಲ ಅಂದ್ರುವೆ ನಾವ್ ಮಾಡಿದಾಗ ನಾವ್ ಕರೆ ಮಾಡಿದಾಗ ನೀವ್ ಮಾತಾಡ್ತಿರಂದ್ರೆ ನಿಮ್ಗೂ ಬರುತ್ತೆ
ಹೌ ಇದ ಹೇಗೆ ಬರ್ತದೆ
ತಿ ಇರುತ್ತಾ ನಿಮ್ಗೆ ಕಡಿಮೆ ಇರುತ್ತಾ
ಇಲ್ಲ ಅಯಡೋಂಟ್ ಇದು ನಾನು ಏನು ಅದಕ್ಕೆ ಅಕ್ಕೆ ಅಕೌಂಟ್ ಮಾಹಿತಿ ಕೊಟ್ಟಿಲ್ಲ ಹೇಗೆ ಬರ್ತದೆ
ಅ ಅಲ್ಲಿ ಏನು ಮಾಡಿಲ್ಲ ಈಗ ಈ ಒಂದ್ಸಲ ನಾನು ಬೇರೆ ಕರೆ ಮಾಡಕು ಮುಂಚೆ ಹೇಳ್ತೀನಿ ಅದ್ರಲ್ಲಿ ಪೇಮೆಂಟ್ ಆಪ್ಷನ್ ಇದೆ ಅಲ್ಲ ಅದರಲ್ಲಿ ಆ ಸೇರಿಸ್ಬೇಕ ಅನ್ಸುತ್ತದು ಆದ್ರೆ ನಾನು ಸಬ್ಮಿಟ್ ಮಾಡಿದ್ದೀನಿ ನಾವು ಇಷ್ಟೊತ್ತು ಮಾತಾಡಿದ್ದು ಹ ಹೋಗುತ್ತದು ಗೊತ್ತಾಗುತ್ತ ಅವರಿಗೆ
ಆಯ್ತ ಅವಿಗೆ ಹೋತದ ನನ್ ಗರಕ್ ಬರಲ್ಲ
ನಿಮಗೆ ನಿಮಗೆ ಬರುತ್ತದು ನಂಬರ್ ಕೊಟ್ಟ ಕೊಟ್ಟಿದಿರ ತಾನೆ ಅದರಲ್ಲಿ
ಇದು ನನ್ಗೂ ನಂದು ನಿನ್ಗೆ ಬರ್ತಿತ್ತ ಅಂದ್ರೆ ನಿನ್ಗೆ ಹಾಕಿಸಿಕೊಂಡು ಬಿಡು
ನಂದು ಬರಲ್ಲ ಹಂಗೆ ನಿಮ್ಗೆ ಬರುತ್ತದು
ನನಗಂತು ರೊಕ್ಕ ಬೇಡ ಅದಕ್ಕೆ ಕೇಳಬೇಕ
ಅದಕ್ಕೆ ಆಯ್ತು ಹತ್ ಆಯ್ತು ಆಯ್ತು.